ಹಾ ಯೋಮ್ಮಕ.
ಏನಿಲ್ಲ ನೋಡ ಈ ಕಾಲೇಜಿ ಈವೆಂಟ್. ಇಟ್ಟಿದ್ವಿ ಕ್ಲಾಸ್ ಇಲ್ಲಾಂದ್ರ ಅದೇ. ಇ ಸಾಲ್ ಫೆಟಲಿಟಿ ಗ್ಲಾಸ್ ಐತೆ ಅವ್ರದ ರಾಯಚೂರೋಗಿರನ್ಸರ್.
ಹ ಹಾ ಚಾಪ. ಕುಡ್ದ ಬಂದಿ.
ಹಾ ಚಾ ಕೊಡಕ್ ಬನ್ನಿ.
ಕಾಲೇಜ್ ದಾಗ ಚೆ ಅಂಗಡ ಅದಾವ ಎಲ್ಲ.
ಹಾ ಅದಾವ ಮುಂದೆ ಅದಾವ.
ಹಾ ಯಾವ ಅಂಗಡಿಯ ಅದಾವ.
ಚ ಅಂಗಡಿ ಮತ್ತೆ ಬಜಿ ಬೋಂಡ.
ಹ್ಮ್ ಬಜಿ ಬೋಂಡ ಎಲ್ಲಾ ಹೊಡಿತರಿ ಅಂದಂಗ ಆತು.
ಹಾ ಎಲ್ಲಾ ಹೊಡತಿ ನೀ ನೀವು ಯಾವ ಕಾಲೇಜು.
ನಾವವು ಇಲ್ಲೇ ಹಗ್ರಿ ಬೊಮ್ಮನಿ.
ಹೌದಾ.
ಹಾ ಅಲ್ಲಿ ಅಗ್ರಿ ಕಾಲೇಜ. ಏನೇನು ಇಲ್ ನೋಡಿಲ್ ಒಟ್ಟ.
ಅಲ್ಲಿ ಏನಿಲ್ಲಾನ.
ಏನಿಲ್ಲ.
ಹ್ಮ್ ಅವ ಹೊರಗೆ ಒಕ್ಕಿರಾನ.
ಹ್ಮ್ ಹೋಗಿರ್ತಿೀವಿ ಅಂದ್ರೆ ಸಂಡೆಕ್ಮ್ಮೆದು ಬಾಳ ದೂರ ಐತಿ ಹೊರಗ ಹೋಗುದು.
ಹಾ.
ಇದಕ್ ಹೋಗಿರ್ತಿವಿ ನೋ ಊಟಿ. ಕದ ಅಂದ್ರ ಅವ ದೋಸ್ತ್ರ ಪಾರ್ಟಿ ಅದ ಇತ್ತ ಬರ್ಡೇ ಅದ ಇತ್ತ ಅಂದ್ರೆ ಹೋಗಿರ್ತವಿ.
ಹಾ ಹೌದಾ.
ಇಲಿಕ್ಕೆ ಏನಿಲ್ಲ.
ಹಾ ಹೆಂಗಐತ ನಿಮ್ ಕಾಲೇಜಿ.
ಕಾಲೇಜ ಚಲೋ ಐತಿ ಓದ್ಬೇಕಕ್ ನೋಡು ಓದ್ರೆ ಅಲ್ಲ ಚಲೋ
ಹಾ ಹಾ
ಅಂದ್ರ ಸರ್ ಅದ ಹಿಂಗ ಮಾರ್ಸೋದು ಇಡಲ್ ಒಟ್ಟ
ಹಾ
ೇಲ್ ಮಾಡಿಬಿಡ್ತಾರ
ಹೌದೇನಾ ನಮ್ಮ್ ಕಾಲೇಜ ನ ಅಷ್ಟ ಒಬ್ಬ ಅವರು ಹಂಗ ಅದಾರ ಒಬ್ಬೊಬ್ರು ಆಕ್ತಾರ ಹಿಂಗೆ
ಹಾಕ್ತಾರ ಒಂದಂಗ ಆತ
ಹಾ ಆಗ್ತಾರ ಹಂಗ
ವತ್ ಪಾಸ್ ಮಾಡ್ತಾರ
ಪಾಸ್ ಮಾಡ್ತಾರ ಎಕ್ಸಾಮ್ ಹೆಂಗ್ ನಡೆಸ್ತಾರ ನಿಮ್ದಲ್ಲಿ
ಅವಿ ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಬರ ಚೇರ್ ಮಕೋತ್ ಬರಿಬೇಕು
ಹಾ ಹಾ ನಮ್ದು ಬೆಂಚ್ ಮೇಲೆ ಐತೆ ನಮ್ದ ಹಾ
ಬೆಂಚ್ ಮ್ಯಾಗ ಆದ್ರ ಬರಿಬೋದ್ ಬಿಡು ಹಂಗಾರ ಕಾಫಿ ಗಿಪಿ ಮಾಡಿ
ಹಾ ಬರಿಬೋದ
ನೀವು ಚೀರ್ ಮಗಕಲ್ಲ ಮಾಾ ಿಪ್ಕಲ್ ತಗತ್ ಬ್ರ ಹ್ಮ್್ಮ
ಎಷ್ಟ ಐತ ಕಾಲೇಜ್ ಪೇಸ್ಿಂದ
ನಮ್ದ ನಾಕ್ ಲಕ್ಷ ಆಕೈತ್ ವರ್ಷ ಎಕ್ ವರ್ಷ ದುಡ್ದ
ನಾಕ್ು ಲಕ್ಷ ಹ್ಮ್ ನಮ್ದ ಒಂದ್ ಲಕ್ಷ ಒಂದವರ ಲಕ್ಷ
ಹಾ ಅಷ್ಟೇ ನಿಮ್ದ ಸಿ ಇಟಿ ಮಗೇನ್
ಮೇಲೆ ಆಐು ನಂದೆ
ಹಾ ಹಾ
ಇ ಇದು ಪಿಯುಶಿ ಹ ಅದೇ ಹಂಗಗೆ ಅದ ಪಿ ಯು ಸಿ ಎಷ್ಟು ಬನ್ೈಐತೆ ಪರ್ಸಂಟೇಜ್
ಪ ಯು ಸಿಿ ಏಟಿ ನೈನ್
ಎಟಿನೇ ಹಬಯತಾ
ಹಾ
ಆಗ್ಲ
ಸೀಟಿ ಬರ್ದಿಲ್ಲ ನಾನ
ಹಾ
ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತ ಸ್ವಲ್ಪ ಗಾಡಿ ಮತ್ರ ಬಿದ್ದಿದ್ದಿ
ಹಾ ಹಾ
ಅದಕ್ ಬರಕ್ ಆಗಿಲ್ಲದು
ಹೌದಾ
ಹಾಂ
ಸೀಟ ಆಗಿದ ಬೇಸಗೇತಿ ನಿಮ್ದ ಕಮ್ಮಿ ಆಾಕೇತಿ ದೊಡ್ಡ
ಆಯ್ತತ್ತಲ್ಲ
ಹಾ ಹ
ಹ್ಮ್ ಮತ್ತ ಇಮಡತ್ತರಿ ಊಟ ಅದು
ಊಟ ಮಧ್ಯಾಹ್ನ ಆಗೈತಿ ಈಗ ಚಾ ಕುಡಕ್ ಹೋಯ್ವಿ ಚಾ್ ಕುಡಿದ್ ಬಂದ ಬರಕ್ ಕುಂತವಿ ಕ್ಲಾಸ್ ಅವರು ಸರ್ ಹೋಗಿದ ಕ್ಲಾಾಸಿ ಆಯ್ಚರುಗ್ಯಾರ ಅಂದ್ರ ಅದಕ್ಕೆ ಒಳ್ಳೆ ಮತ್ತೆ ವಾಪಸ್ ಹಾಸ್ಟೆಲ್ಲಿ ಬರುವಾಗ
ಹಾ
ಹಸ್ಟಲ್ಲಿ ಬರ್ಬೇಕ ವಾಪಸ್
ಹಾ
ಆಶಲ್ಲಿ ಬಂದ ಹಿಂಂಗಗೆ ಮೈಕ ಇದು ಕಾಲ್ ಕೈ ಮುಖ ತಕೊಂಡು ಫೋನ್ ಫೋನ್ ಇಲ್ಲಿಲ್ಲ ಗಡಿತಾವಲ್ಲಾ ಇಲ್ಲ ಗೇಮ್ ಆಡ್ತಿ ಹೊಡ್ರಲ್ಲ ಸೇರಿ
ಹ ಗುಡಿ ಕಡೆ ಎಲ್ಲಾ ಹುಡುಗಿ ಕಡೆದು ಹೋಗಕ್ಯನೆ ನಗೆ
ಏ ಹುಡುಗಿಲ್ಲ
ಹಾ ಮತ್ತ ವಡಿಯೋ ಕಾಲ್ ಅದು ಮಾಡಿ ಮಾತಾಡ್ತಿರ್ತಿ ಹಾ
ಇಲ್ಲಿಲ್ಲ
ಅಲ್ಲೇ ಜಾಗ ಹೆಂಗಗೆ ಚಂದ ಅದಾರ ಇಲ್ಲಿ ಹುಡ್ಗರೆಲ್ಲಾ
ಹಾ ಚೆನ್ನಾಗತರಂಗಗೆ
ಹಾ ಮಟ್ಟೆ ಮಸ್ತ್ ಮಸ್ತ್ ಅದಾರ ನಂಗ ಆತ ಮ
ಹ್ಮ
ಹಾ ಇವು ಗಿಡಗಳು ಯಾವ್ದ ನಿಮ ನಿ ಗಿಡಗಳು ಯಾವ್ದ ನಿಮ ಕಾಲೇಜ್ದಾಗ
ಅ್ರ ಬೇನ್ ಮರ ನಿಮ ಟ್ರಿ ಮಲ್ಬಾರಿ ಪ್ಲಾಂಟ್
ಹಾ
ಮತ್ತೆ ಹ ಹಗೆ ಅದಾವ ಎಲ್ಲಾವದ ಅಗ್ರಿಕಲ್ಚರ್ಲ್ಲ
ಹಾ ಇವು ನಮಗ್ ಮಲ್ಬರಿ ಗಿಡ ಬೇಕು ಸ್ವಲ್ಪ ಕೊಡ್ತಿರೇನು
ಹಾ ಕೊಡ್ತೀಯ
ಹೆಂಗ್ ಹೆಂಗ್ ಬಂದವು ಹೆಂಗ್ ಬೆಳಿಬೇಕು
ಅ ಇದು ಸ್ವಲ್ಪ್ ಬೇರೆ ಇರ್ತಾವ ಕಟ್ ಮಾಡ್ಕೇವಕ್ಲ್ ಗಿಡ್ದ
ಹಾ
ಅ ಗಿಡ ಕಟ್ ಮಾಡಕನ್ ಹಚ್ಬೇಕ ಅಂದ್ರೆ ಹೊರ್ತು ಮಸ ಮೇಾಲ ನಮ್ ಮ್ಯಾಡಮ ಕೇಳ್ಬೇಕ
ಹಾ ನೀ ಮೇಡಾಮ್ ಹೇಳಳ್ತ ಏನು
ಹಾ ನಮ್ಮ ಎ
ಹ ಹಾ ಕೇಳ ನೀವ್ ಮೇಡಮ್ ಹ ಹೆಂಗ ಒಂದ್ ಕೊಡ್ತಾರ ಅದು ಹ ಹೆಂಗ ಬೆಳಿಬೇಕು ಅದಕ್ ಏನೇನ್
ಹಾ ಹಾ ಕೇಳ್ತೀಯಾ
ಹ್ಮ ಮತ್ ಮತ್ತೇನೇಣ್ದವು
ಮತ್ತೆ ಅದೇ ಮಲ್ಬಾರಿ ಪ್ಯಾಂಟ್ ಮತ್ತೆ ಶಾಲ್ ಚೆಕ್ ಮಾಡ್ತಾರ ಒಲ್ಲನುೂ
ಹೌದಾ
ಹಾ ಏನ ನೀವು ಏನಾರ ಹೊರ್ದಾಗ ಏನಾರ ಏನಾರ ಬೆಳಿಲ್ಲ ಅಂದ್ರ ತಂಬರ್ರಿ ಇಲ್ಲಿ ಶಾಲ್ ಚಾ ಏನ ಬೆಳಕಂದ ಗೊತ್ತಾಗುತ್ತೆ ಇಲ್ಲಿ ಶಾಲ್ ಚಾಕ್ ಮಾಡ್ತ ಹ
ಅದಕ್ಕೆ ಏನಗೈತೆ ಎಲ್ಲತಾರೇನ
ಹಾ ಚ ಏನನ್ ಬೆಳಿತಾರೆ ಎಲ್ಲ ಹೇಳ್ತಾರ
ಅಂದ್ರ ಅದು ಇದ್ರೊಳಗೆ ಏನ್ನ್ ಬರ್ತೈತಿ ಎಲ್ಲ ಹೇಳ್ತಾರಂದಂಗ ಈ ಮಂನ ಒಳಗೆ ಇದ ಕ್ರಾಪ್ ಬರ್ತ ಇದ ಬೀಜ ಬರ್ತತಿ ಅತ್ ಹೇಳಿ ಮತ್ತ ಇದು ನಿಮ್ ಕಾಲೇಜಾಗ ನಿಮ್ ಕಾಲೇಜ್ ದ ಮತ್ ಹೊಲ ಎಲ್ಲಾ ಖಾಲಿ ಬಿಟ್ಟಾರಲ್ಲ ಮತ್ ಮಲ್ಲಿ ಏನ್ಬೆಳೆ ಹಾಕ್ಬೇಕಲ ಅವ್ರು
ಇಲ್ಲ ಆಗ್ತಾರ ನೋಡ್ಬೇಕಕ್ ಏನ್ ಆಗ್ತಾರಾನ ಅ ಪಸ್ ಅವನ್ ಖಾಲಿ ಇತ್ತ ಮಲ್ಬರ ಟಕರ ಇ ಖಾಲಿಯದ ಹಾಕ್ತಾರ
ಹ ಈ ಕಡೆ ಹಾಸೆಲ್ ಕಡೆ ಒಂದ್ ಬಂದಿದ್ಯಪ್ಪಾ ನಾನ ಒಟ್ಟು ಎಲ್ಲಾ ಕಾಲಿನ ಇದ ಹೊಲ ಒಟ್ಟು ಓಕೆ
ಹಾ ಇಲ್ಲ ಇಲ್ಲ ಆಕ್ತಾರ ಇವಾಗ ಖಾಲಿ ಬಿಟ್ಟಲ್ಲ ಸ್ವಲ್ಪ ನೀರ್ ತಿನ್ಲ ಬಿಸಿಲು ಬೇಸಿಗೆಗಾಲಲ್ಲ ಬೆಳೆ ಬರ್ತಲ್ಲ ಈಗ ಬೆಳತಾರೆ
ಹ್ಮ್ ಹ್ಮ್ ಅ ಇವು ಅದು ಕೊಡ್ತಾರೆ ನಿಮ್ಗ್ ನಾವವು ಎಲ್ಲಾ ಬೆಳತಿೀವಿ ನಮ್ದ ಪ್ರಾಪರ್ ನಾವ್ ಬಾಗಲ್ಕೋಟ
ಹಾ
ನಮ್ ಊರಾಗ ಏನಐತಿ ಕಬ್ಬ ಉಳ್ಳಾಗಡ್ಡಿ ಗೊಂಜಾಳ ಸದಕ ಗೋಧಿ ಶಘಾ ಜ್ವಳ ಎಏ ಟು ಜೆಡ್ ಎಲ್ಲ ಬೆಳತಿವಿ ನಾವು
ಹಾ
ಅ ನಮ್ದೆಲ್ಲಾ ಪುಲ್ ನೀರ್ ಐತಿ ಎಲ್ಲಾ ಹಾಕ್ತಿವಿ ನಾವವು ಮತ್ತ ಒಂದಿಟ್ಟು ಹೊಲಾ ಖಾಲಿ ಬಿಡಲ್ ಹ ಹೊಿ ನೋಯ್ತ ದೊಡಢಳತೆ ಕಟಪಭ ನದಿ ಘಟಪ್ರಭಾ ನದಿ ನ ಅ ಕಡೆ ಹ ಕೃಷ್ಣ ನದಿ ಕೃಷ್ಣಾ ನದಿನೂ ಬರ್ತತ್ ತಕಾಡೆ ಬೀಳಗಿ ಸೈಡ್ ಗಲ್
ಹಾ ನಮ್ ಕಡೆ ಒಳ್ಳೇನೇ ಇಲ್ಲ ಬರೇ ಹಳ್ಳ ಬರೇ
ಹೌದಣ ಒಟ್ಟ
ಹಾ ಇಲ್ಲ ಇಲ್ಲ ಒಳೆ ಇಲ್ಲ ಡ್ಯಾಮ್ ಐತೆ ಕೆನಾಲ್ ಕೆನಾಲ ಬಿಡ್ಗ
ಹಾ
ಹ್ಮ್ ನಮ್ ಒಳಿ ಇಲ್ಲ ನಿಮ್ದೇ ಇದು ಬೋರ್ವೆಲ್ ಏನು ಬೋರ್ವೆಲ್ ನಡೆಯಲ್ಲ ಬರೇ ಪೈಪ್ ಹಚ್ಚಿ ಮೋಟರ್ಸ್ಬಿಟ್ಟ ಬಿಡ್ತಾರೆ ಏನ್ ಮಳಿ
ಬೋರವಲ್ಲು ಅದಾವ ನಮ ಬೋರುವವೆಲ್ಲ ಎಲ್ಲಾರ ಪ್ರತಿಯೊಬ್ಬರೂ ಬೋರ್ ವೆಲ್ಲದ
ಇತ್ತಲ್ಲ ಅಲ್ಲಿಗೆ ಪೈಪ್ ಡೈರೆಕ್ಟ್ ಇತ್ತು ಮೋಟರ್ ಹಚ್ಬೊದೈತ್ತಲ್ಲ
ಹೊಳಿ ಖಾಯಲಿ ಅದ ಬೇಕಲ್ಲ ಬರುವವಲ್
ಹ
ಹ್ಮ್
ಹೌದೌದ
ಮತ್ತ ಇವು ವೆಜಿಟ ತರಕಾರಿ ಅದು
ಹಾ ಹ ತರಕಾರಿ ಹಾಕಿರ ಇಲ್ಲಿ ಒಳಾಗಡ್ಡಿ ಎ ಸಪ್ಪು
ಹ್ಮ್
ಹಾ ಹಾಕಿದ್ವಿ
ಹಾ
ಅದ ಅದ ಅದ್ರಾಗಂದ ಅಡಗೆ ಮಾಡ್ತಾರ ಅಷ್ಟಲಾಗನ ಸ್ವಲ್ಪ ಹ ಸ್ವಲ್ಪ ಯೂಸ್ ಹಾಕ ಅದಕ್ಕ ಹೊರಗೆ ಎಲ್ಲ ತಂದ್ರ ರೇಟ್ ಬಾಳ ಆಗಬಿಟ್ಟಾವ ಈಗ
ಹಾ ರೇಟ್ ಬಾತ್ಲದು
ಹಾ ಅದಕ್ಕೆ ಇಲ್ಲಿ ಹಾಕಿವ ಸ್ವಲ್ಪ ನಮಗ ಇದು ಮುಂಚ ಜಲೆ ಒಗ್ಗಣೆ ಮತ್ತೆ ಇಡ್ಲಿ ಭಾನುವಾರ ಬಿಸಿಬೇಳೆ ಬಾತ್ ಇಡ್ಲಿ ಎರಡೂ ಕೊಡ್ತಾರಾ ಮಧ್ಯಾಹ್ನ ಅನ್ನ ಸಾರು ಚಪಾತಿ
ಹಾ
ಮಜ್ಜಿಗೆ ಕೊಡ್ತಾರ
ಹಾ
ಮತ್ತ ಒಳ್ಳೆ ರಾತ್ರಿ ಅದೇ ಚ ಚಪಾತಿ ಪಲ್ಯವು ಅನ್ನ ಸಾರ ಮತ್ತೆ ನಿಮಗೆ.
ನಮಗೂ ಆ ಚಪಾತಿ ಎಡ್ತರ ಪಲ್ಯ ರತಿ ದಿವ್ಸ ಒಂಥರ ಕಾಳ.
ಹಾ
ರೈಸ್ ಸಾಂಬಾರ್ ಈಗ ಗ್ಯಾಸ್ ಇಲ್ಲದ ಈಗ ಬರೀ ರೈಸ್ ತೆಕ್ಕೊಡ್ತಾರ ಈಗ.
ಹಾ ಹಾ
ಬೆಳಿಗ್ಗೆ
ಏ ಇಲ್ಲ ಪಾಸ್ಟ್ ಗೆ ನಮಗೆ ಬಂದ್ ಮಾಡ್ಸಿದ್ರು ಇವಾಗ ಮತ್ತೆ. ತೊಂದರೆ ಇದಂಗದ ಅದಕ್ಕೆ ಮಾಡವಂತರ.
ಹ್ಮ ಈಗ ಸಿಗತಾ ಒಂದಂಗ ಆಯ್ತು.
ಹಾ ಸ ಸಿಕ್ತೇವ ಹಂಗೆ ತರ್ತಾರ ಎಲ್ಲಿ ತರ ಸರ್ ಇಲ್ಲಿ ಸರ್ರ.
ಹಾ
ಹ ನಿಮ್ಗೆ ಮಂತ್ಫೆಸ್ಟ್ ಮಾಡ್ತಾರ ನಿಮ್ಗ.
ಹಾ ತಿಂಗ್ಳಿಗ್ ಒಮ್ಮೆ ಮಾಡಿರ್ತಾರ.
ಹಾ ನಮಗೆ ಮಾಡ್ತಾರೆ ಏನಂಗ ಕೊಡ್ತಾರ.
ಏ ಸರಿ ಇರಲ್ಲ ಮ್ಯಮ ಈ ಕಾಜು ಮಾಡಿರ್ತಾರ ಒ ಮೇಮ್ ದಾಲ್.
ಹಾ
ಹವ ಏನ್ರ ಒಂದ್ ಸ್ವೀಟ್ ತಂದಿರ್ತಾರ.
ಹಾ
ಮೆಂತೆ ಚಪಾತಿ ಅಷ್ಟೇ. ಆ ಸ್ಟಾರ್ಟಿಂಗ್ ಬಂದಾಗ ಕೊಟ್ಟಿದ್ರಪ್ಪ ಎರಡ್ ಎರಡ್ ತರ ಸ್ವೀಟ್ ಜಾಮೂನ್. ದು ಹಳೆ. ಕಾಜು ಪನ್ನೀರ್ ಹೊ ದಾಲ್ ಚಪಾತಿ ಕಡಕ್ ರೊಟ್ಟಿ.
ಹಾ
ಫ್ರೂಟ್ ಸಲಾಡ್ ಅದು ಕೊಟ್ಟಿದ್ರಾಗ ಏನೇನೊ ಈ ಕೊಡುದಿಲ್ಲಂಕ.
ಹಾ ನಮಗ್ ಕೊಡ್ತಾರ ನಮಗ್ ಚಪಾತಿ ಆಮ್ಲೆಟ್. ಯ ಐದ್ ತರ ಸ್ವೀಟ್ ಕೊಡ್ತಾರ ಮಿ ಐದ್ ತರ ಸ್ವೀಟ್ ಹಾ ಐದ್ ತರ ಸ್ವೀಟ್. ಕೊಡ್ತಾರ ಮತ್ ಆಮೇಲೆ. ಇಲ್ಲ ಎಗ್ರೆಸಿವ್ ಎಗ್ರೆಸಿವ್ ಬಿರಿಯಾನಿ ತನ್ನರೆ ಬಿರಿಯಾನಿ. ಮತ್ತೆ ಅ ನಾರ್ಮಲ್ ರೈಸ್ ನಾರ್ಮಲ್ ರೈಸ್. ಎಲ್ಲಾ ಕೊಡ್ತಾರ.
ಹ್ಮ್ ಹ್ಮ್ ನಿಮ್ದ. ಬೆಲ್ಲ ಎಷ್ಟು ಓತಾರ ಮಷ್ಟ ಬಿಲ್ಲ.
ನಮ್ದಾ.
ಹಾ
ನಮ್ದು ಒಂದ್ ಐದ ಸಾವ ಐದ್ ಸಾವಿರ ಮ್ಯಾಲಕೈಐತೆ.
ಹಾ ಹಾ ನಮ್ದ ಏನ ಇಲ್ ನ ಮೂರ್ ಸಾವಿರ ರೂಪಾಯಿ.
ಎಷ್ಟ್ ಅಯ್ತ್ ನಿಮ್ದ.
ಮೂರ್ ಸಾವಿರ ಆಕ್ಕೈತಿ.
ಹ್ಮ ಅಂದ್ರೆ ನಮ್ಗೆ ಐದ ತರ್ಸಿವಿಟ್ಟ ಎಲ್ಲ. ಕೊಡ್ತಾರಲ್ಲಾ ಜಾಸ್ತಿ ಇರತ್ತಲ್ಲ ನಮ್ದ.
ಹಾ ಹಾ
ಹ್ಮ್
ಆಯ್ತದ ಹಂಗಾರ್.
ಹಾ ಸರಿ.
ಹಾ ಹಾ
ಹಾ
ಸೊಣೆ ಆಯ್ತರ ಆ.